ಹಲೋ ನಮಸ್ತೆ ಸರ್ ಏನ ನೋಡ್ರಿ ನಿಮ್ದಿನ ನಡದ
ಏನ ನೋಡ್ಪಾಸ್ ಏನಿಲ್ಲ ಮೋರಮ್ಮ ಮುಗಿಸ ಸುಮ್ ಕೂತಿವಿ ಮನೆ ಆಗವ
ಅವಪ
ಹಾ ನಿಮ್ದು ಎಲ್ಲ ನಡಿದ್ರೆ ಸಮಾಚಾರ
ನಮ್ದಏನ ಅಲ್ರರಿ ಇಲ್ಲಿ ಹೊಲಗ್ ಬಂದೀವಿ
ಹ್ಮ್ ಹ್ಮ್
ಹ ಇ ಸ ಬೀಜಾಗಿನ ಹತ್ತುಪಕ್ಕಂತ ಬಂದಿರಿ
ಮಳನೇ ಇಲ್ಲಲ್ರರಿ ಹೆಚ್ಚ ಏನ್ ಮಾಡ್ತರಿ ಈಗ
ಒ್ಣಲ್ ಆಗ್ಬ ಬಿಡ್ತೀರಿ ಮಳಿ ಬರಂಗದ್ ಇಪ್ಪತ್ತ ಆರಡು ಇಪ್ಪತ್ ಮೂರ್ ತನ ಕೊಟ್ರ ಮಧ್ಯೇಮ ಅಂತ
ಮಳೆ ಕೊಟ್ರನಾ
ಹಾ
ಹಾ ಮಳೆ ಇತ್ತು ಅಂದ್ರೆ ನೋಡಿ ಅಚ್ಚ
ಹಾ ಇ ಹಗೆ ಹಂಗೆ ನೋಡ್ಕೊಂಬಂದಂಗಣ ಆತದ ಇ ಕೆಲ್ಸಂಗ ಬಂದಿದಾರ ಅ್ಯ ಶೀಡ್ ಮಾಡಳ್ರಿ ಮನ್ಸಕಾಯಿನ
ಅವರಾಮ್ ಹೆಂಗ್ ಹೆಂಗ ಐತ್ರಿ ನಿಮ್ಮೂರಾಗ ಎಲಾ ಆಐತ್ರಿ
ನಮ್ಮೂರಾಗ ಐತ್ರಿ ಸರಾಗ ಐತ್ರಿ ಅಷ್ಟೇ ನಿಲ್ಲೇ ದೊಡ್ಡ್ದೊಡ್ತಾರೀ ನಿಲ್ಲೇ ಚೆಲಾಗಿರ್ಬೋದು
ಅಂಬಲ್ನ ಆಗೇದ್ರಿ ಚಲೋಗದ್ರರಿ ಮೊರಂ ಮ್
ಹೌದ ನೀವು
ಹ್ಮ ಹಾ ವೈ ಬಂದ ರ
ಹೌದ ರೀ ಹ ಮತ್ತಂಗ ರ ಸ ಅವ್ರ ನಿಮ್ಮ್ ಕಡೆ ಮಳೆ ಬೆಳಿ ಹೆಂಗ್ ಅವಪ ದೋಸ್ತ
ಏನಿಲ್ಲ ನೋಡ ಮಳೆ ಇಲ್ಲ ಏನಿಲ್ಲ ಇಲ್ಲಿ ನಮ್ ಕಡೆನ ಮಾಡ ಎಲ್ಲ ರಗುೂಡ ಆಗ್ಯದ ಇವತ್ತು ಮಳೆೆಲ್ಲ ಬಂದ್ರೆ ಭಾರಿ ಖುಷಿ ಆಗ್ತದ
ಹ್ಞ ಏನು ಮಾಡಲ್ ಏನಲ್ಲಾನಾಗ ನಮ ಮಾಡರಾಣಬೇಕ ಅಲ್ಲ
ಹ್ಮ್ ಮೊಹರು ಮುಖ ಬ ಗಿಟ್ಟಿ ಗಿಟ್ಟಿ ಹಾಕಿವವಿ ಅಲ್ಲಿ ಅಲ್ಲಿ ಎಲ್ಲಾ ರೊಕ್ಕಾಗಿ ಇ ಸಕೊಂಡಿವ ಮಳೆ ಇಲ್ಲ ಏನಿಲ್ಲ ಎಲ್ಲನ ಮಳೆ ಮ ಮಳೆ ಬಂದಿತ್ತ ಅಂದ್ರ ಸದಿ ಪದಿ ನಡೀತಿದ್ವು ಎಲ್ಲನ ಗಳೆ ಪಳೆ ನಡತಿದ್ವು ಯಾರಲ್ಲನ ಗಳ ಹ ಒಂದ ಒಂದ ದಿವಸ ಬಾಡಗಬರ್ತತಿ ತ್ತ ಸಾವಿರ ಹದನೈದುನೂರು ಹೋದರ್ ವರ್ಷ ಅಲಬ ಟೈಮ್ನಾಗ ಎರಡ ಹೊಲ ಗಳೆ ಹೊಡೆದಿದ್ವಿ ಅಲ್ಲಿ ಬಾಜು ಬಾಜು ಇದ್ದು ಹೊಲಗಳು ಹ್ಮ್ ಈಗ ಇಲ್ಲ
ಹೌದ ಮಳೆ ಇದ್ರೆ ಒ ಲ್ಲ ದೋಸ್ತತ್ ಅವ್ರ ಪಾಪ ರೊ ಕೊಡಂದ್ದಂಗ ಅಂತಂದ ಯಾವ್ದ ಅವ್ರ ಬೇ ರೊಕ್ಕ ಬರ್ಬೇಕಲ್ಲ
ಬರ್ಬೇಕ ಅಲ್ಲ ಹೋದೋರ್ ಹೊಡದಿದ್ವಿ ಮೂರ್ ನಾಕಕ್ ಸಾವಿರ ಆಗು ಮೊಹರಂ ಬರ್ಜರಿ ಆಗು ತ್ತ ಶಾಪ ಜವರಿಗ ಕೂಡ ಅವ ರಾತ್ರಿ ನಡ್ಕ ಹೋಗಿದೀವಿ ಹೋದಾರ್ಸ
ಹ್ಮ್ ದೋಸ್ತ ಇವರಸ ಸಾಯಕಾಲ ಹಗೆ
ಯವರಾ ನಿಂಜಲ್ ಹೇಗನ್ರಿಲ್ಲ ನಂಬಲಿ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
ಹ್ಮ ಎಲ್ಲೋಗಿಣಿ ಏನ್ ಮಾಡ್ತ್ರಿ ಮತ್ತೆ ಅಲ್ಲಾಬ್ ಮಳಿ ಸಾಗರದ ಒಂದು ಬಂದಾಗ್ಯದ ಅದಕ್ಕೆ ಅದ್ರ ಸಲುವಾಗಿ ಮುಂಜೆಲ್ವರಿ ಅಂತ ಹೇಳಿದ್ರೆ ಮುಂದಕ್ಕ ಚಲೋ ಮಾಡೆನ್ರಿ ಮೋರಅಂತಾ ಹೇಳ್ರಿ ಅ ಆದ್ರೆ ಸಲಾಗಿ ಮುಂಜೆ ಬಗಾರೆ
ಹೌದ್ರೀ ಮಂದಿ ಜನ ದರೆ ಹೋದ ರ
ಇಲ್ಲಿ ಜನ ಆರ್ರಿ ಜನ ಹೋಗಿದ್ರರು ಅಷ್ಟೇ ಸ್ವಲ್ಪ ಮಂದಿ ಕೊಟ್ಟಿದ್ರು ಸ್ವಲ್ಪ ಮಂದಿ ಕೊಟ್ಟಿದ್ರು ಹೋಗಿದ್ರು ಸ್ವಲ್ಪ ಅಷ್ಟೇ ಒಂದ್ ಮೂವತ್ ಜನ ಹೋಗ್ಬೇಕಂತ ಹೇಳಿದ್ರು
ಹ್ಮ್
ಅಷ್ಟೇ ಸ ಹೋಗ್ಯಾರ ಅಂದ್ರರುನು ಜನ ಹೋಗ್ಯದ್ರೆ ಬಿಟ್ಟಿಲ್ಲ ಶಾಪರು ಜನ ಅವ್ರರು ಕಲ್ತ್ ಯಾವ್ರ ಅ್ರ ಗಾಡಾಗ ಹೋಗ ಗಾಡಾಗೇಬಂದಂನ್ರೀ
ದೇವ್ರನ್ನ ಮೇಲೆ ಹೋಗಕ ಬ ಹೋಗ್ಬೋದಲ್ಲಣ ಬಿಡಕ್ ಬರಲ್ಲ ಅದು
ಹಾ ಕಾಲ ಕೈ ಮಸ್ತ್ ಆಗಾವ
ಹ ನಾ ಅವವರು ಆಗಲ್ಲಲ್ಲಾ ಅ ಒತರು ಮಂದಿ ಬಿಡಲ್ಲ ಟ ಎದರು
ಹಾ
ಹ್ಮ್ ಹ್ಮ್
ಜನ ಜಾತ್ರೆ ಆಗ ಚಲಾಗಿಲ್ಲ
ಚ ಅಬ ಬ ಚಲ ಅಬ ಬ ಬ ಹ
ಆರಾಮ ಹರಲ್ಲ ಇಡ್ಲಿಗಂತ ಮುದ್ಗಲ್ ಬಾರಿ ಅತ್ತ ಅಂತತ ನಾ
ನಾಳೆ ಗಳೇ ಹತ್ರ ಹೋಗಬೇಕು ನಿಂದ
ಅಲ್ಲಿಯಕ್ ಹೋಗ್ಬೇಕು ಮಳೆ ಬಂದ್ರಏನ ಬೆಳೆ ಬೆಳೆಲ್ಲಾ.
ಹೌದಾ ರಿಲಿವ್ ಯಾವಾಗ ಅಂತ ಹೇಳ್ತಾರಲ್ರಿ ಮತ್
ಇಲ್ಲಾರಿ ಗಳೇ ಹೊಡೆಯಲ್ಲ ಅದ ಇನ್ನ ಮಳೆ ಬಂದ್ರ ಸದೀಪತಿ ಏನ್ ಇದ್ದೇ ಇಲ್ರರಿ ಇಲ್ಲಿ ಗಳೆ ಹೊಡ್ಯಾಕ್ ಹೋಗೋದ್ರಿ ಅದ. ಇನ್ನ ಬೆಳಿ ಸಾಲಹಿಡಿಯಲ್ಲ ಏನ್ ಹಿಡಿಯಲ್ಲ ಅಲ್ಲಿ ಒಂದ್ ಇಲ್ಲಿ ಒಂದ. ಯವ್ವ ನಾಟಿದವಿ ಹಾ ರೀ ಹ್ಮ ದನಗೋಳ ಬಳ್ಳಿನರಿ ಧನಗೋಳ ವದರ್ತಾವ
ಹಾ ಹೌದಾ ದೋಸ್ತ ಏನ್
ಹಾ
ಹತ್ಯ ಹತ್ತಿ ಬಾಳ ಬೀಜ ಹಚ್ಕಂತವ ಏ ಅರ್ಧ ಕರ್ಧ ಹಚ್ಕಂತವ ನೋಡು ಹತ್ತಿ ಬೀಜಗಳು. ಅರ್ಧಾನು ನಾಟಿಲ್ಲ ಬರಾ ಬರಿ ಈ ಮಳೆ. ಬಂದ್ರ ಬೀಜ ನಾಟದ ನಟಲಾರದು ಗೊತ್ತಾತದ ಮಳೆ ಬಂತ ಅಂದ್ರ ಅವು ನಾಟಿದು ಅಂತಂದ್ರೆ ಮತ್ತೆ ಒಂದ್ ನಾಕೖದ್ ದಿನ ಬಿಟ್ಟು ನೋಡಿ ಹಚ್ಬೇಕ ಅವು.
ಹೌದೌದು
ಹ್ಮ್ ಮತ್ತೇನ್ ಆತ್ ಪಾ ಇಪ್ಪತ್ತು ಪ್ಯಾಕೆಟ್ ಅದವೂ ಹತ್ತು ಪಾಕೆಟ್. ತೊಗೊ ಎಲ್ಲ ಸುಬಿಚ್ಕೊಂತವೋ ಅವೆಲ್ಲಾ ಬೆಳೆಗ್ಗೆ ಒಕ್ಲಾತವು ಏನ್ ಮಾಡತ ಹೋ ಬಿಸಿಲ ಏಟಿಗ ಬಕ್ಕ ಬಕ್ಕ ಬಾಡಿ ನಿಂತಾವ.
ಹ ಎಡ್ ದಿನಗ್ಲೆ ಒಮ್ಮೆಲೇ ಬಂದಾಗ ಬಾಡಿ ವಾದಹಂಗ್ ಆಯ್ತು.
ಹಾ ಮಳೆ ಮತ್ತೆ ಇವತ್ತೆಲ್ಲಾ ಮಾಡ ಎಲ್ಲಾ ಮನೆಗಂಡ ಮ್ಯಾಕ್ ಬಾಜ ಮ್ಯಾಕ್ ಸೈಡ್ ಚ ಮನೆಗಂಡ್ ಇಳುದದ ಖರ್ರುಗ್ ಬಂದ್ರ ಎಲ್ಲ ಚಲೋ ಆತ್ದ ನೋಡ್ರಿ. ಸಣ್ಣ ಗಾಳಿ ಬಿಟ್ಟದ ಮ್ಯಾಗ್ ಮಳಿ ಆಗಕತದ ಏನ್ ಮಾಡ್ಯದ
ಹೌದಣ್ಣ ಗಾಳಿ ಒಂದು ಬಿಡ್ತು ಅಪ್ಪ ಮಳೆ ಜಾಸ್ತಿ ಮಾಡ ಜಾಸ್ತಿ ಆಗಣ್ಣ.
ಮಾಡ ಎಲ್ಲ ತಳ ಹಿಡತದ ಗಾಳಿ ಗಾಳಿ ಮಳಿ ತರ್ಲಕ್ಕನದ ಕಳಿಲಾಕ್ನು ಅದ ಗಾಳಿ. ನೆತ್ತಿಮ್ಯಾಗ ಮಾಡ ಇತ್ ಅಂದ್ರ ಗಾಳಿ ಬಿಡ್ತ ಅಂದ್ರ ಓಡ್ತದ ಮಾಡ. ತಳ ಹಿಡಿತ ಅಂದ್ರ ಅಲ್ಲಿ ಮ್ಯಾಗ ಮಳೆ ಇಳುದಿತ್ತ ಅಂದ್ರೆ ಗಾಳಿ ಬಿಟ್ರ ಮುಂದಕ್ಕೆ ತುಗೊಂಡ್ ಬರ್ತದ ಮಳಿ
ಹ್ಮ
ಹಿಂಗನಾದ ಹಿಂಗ ನಾದ ಗಾಳಿ ಹಾ ಗಾಳಿ ಅಲ್ಲೇ ಕಟ್ಟ ಆಗಿ ಬಿಡಿದ್ರೆ ಅಲ್ಲೇ ಸುರಿತದ ಮಳೆ ಮುಂದಕ್ಕೆ ಹಂಗೆ ಚಾಚಂಗಿಲ್ಲ
ಅಲ್ಲಲ್ಲಿ ಬಂತು ಹುಡುಗರು ಸಾಲಿ ಅದು ಮತ್ತೆಲ್ಲಿಯ ಹಚ್ಚಿರಾ
ಶಾಲಿ ನಮ್ ಸಾಗಾರಿನ ಇದ್ ಮೊಹರಮ್ ಕಾರುಣಿ ಮುಗಿಸ್ಕೊಂಡು ಹೋಗ್ತಾರೆ ಈ ಕಾರುಣಿ ಬರ್ತ ಮೊಹರಮ್ ಮುಗಿದಿವೆ ಇದ ಕಾರಣ ಇಪ್ಪತ್ರೊಂಭತಕ್ಕ್ ಆದ್ರೇ ಇಪ್ಪತ್ರೊಂಭಕಾದ ಅದ ಮುಗಿಸ್ಗೆಂಡ ಹೋತಾನೇನ ನಮ್ಮಣ್ಣ ಮಗನು ಬಂದಾನ ಮೊಹರಮ್ ನೋಡಕ ಕಾಲಿ ಅದಿ ಏನ ಏನ್ ಆ ಹುಡು ಯಾವ ಬರಾಬ್ಬರಿ ನಡೆವಲ್ದಂತ
ಹೌದಾ ಯಾಕನು
ಹಾ ಎಲ್ಲಾ ಹುಡುಗುರು ಮತ್ತ ಈಗ ಸ್ಟಾರ್ಟ್ ಆಗ್ಯಾವಲ್ ಕಾಲೇಜ್ನ
ಹೋದಾಗ
ಬಂದವು ಅಂತೆ ಹದ್ನೈದು ಇಪ್ಪತ್ತು ದಿನ ಇದ್ರ ಮತ್ತೆ ಹೋಗಿದ್ರ ಈಗ ಮೊನ್ನೆ ಒಂದ್ ವಾರ ಆಗಿತ್ತು ಹೋಗಿ ಹ ಹಾ ಹ್ ಹ ಹುಡುಗ್ರೇನ ಅದಕ್ಕದ್ದ ಬಂದಾವ್ ಅದಕ್ಕದ್ದ ಇಲ್ಲ ಮೋಹರಂ ಚೊಲೋ ಆಗಿ ಈ ಮೊಹರಂ ಗಿರಂ ಮುಗಿಸ್ಗೆಂಡೆ ಎಲ್ಲ ಹುಡುಗರುನು ಕಲ್ತ್ಯಾವೇನೀಗ
ಚಾ ನಾಷ್ಟ ಆಗೇದ ಅಣ್ಣ
ಹಾ ಚಾ ಕುಡ್ದ್ ಬಂದಿವಿ ಈಗ ನಮ್ ದೋಸ್ತ್ ನಾವು ಹೋಗಿ ಅಲ್ಲಿ ಹೋಟೆಲ್ಕಾ
ಹ್ಮ್
ಇಲ್ಲೇ ನೀವು ಕಾಲ್ ಮಾಡಿದ್ರಿ ಅಚ್ಚಗಂತ ಮಾತಾಡ್ಕಂತ ಬಂದಿವಿ ಈಕಡೆಕೆ
ಹಾ ಆ ನಾವೇನ್ ಜ್ವಾಳಕ್ ಬಿಟ್ಟಿರೆನ್ ನ ಅಣ್ಣಾ ಬಿಟ್ಟಿಲ್ರಿ
ಜ್ವಾಳಕ್ ಬಿಟ್ಟಿವಿ ಹೊಲ ಜ್ವಾಳಕ್ ಒಂದ ಎರಡ ಎಕರೆ ಬಿಟ್ಟಿವಿ ತೊಗರಿಗ್ ಒಂದ ಐದ್ ಎಕರೆ ಬುಟ್ ಟೀವಿ ಎಲ್ಲಾ ಮಳೆ ಬಂದ್ರೆ ಅವೆಲ್ಲ ಬಿತ್ ಬಿತ್ತೋದು ಮಾಡೋದು ಕೆಲಸ ನಡಿತಾವ್ ನಮವು
ಹೌದೌದೌದು ಅಂದ್ರ ಬರೋಬ್ಬರಿ ಹ್ಮ್ ಕೇಳ್ದೆ ಅದಕ್ಕೆ ಕೇಳ್ದೇಣ್ಣ ನಿಮ್ಗ
ಹಾ
ಅದಕ್ಕೆ ಮತ್ತೆ ಏನನ್ ನಡದಾವ ಏನು ಬಿಟ್ಟಾವ ಮತ್ತೆ ಬೇರೆವು ನಡಾದವೇನು ಹಾಕಿದೆ
ಹೇ ಇಲ್ಲ ಹ್ಮ ಹ್ಮ ಏನಿಲ್ಲೋ
ಹೇಳ್ಬೇಕು ನೀನೇ
ನಮ್ದೇನ್ ನಡದ್ರಿ ಸಮಾಚಾರ ಇವ ಎತ್ತುಗೋಳಿಗೆ ಕಸ ಗಿಸ ಬಳದೀವಿ ಕಸ ಬಳದವಿ ನೀರ್ ಕುಡಿಸೀವಿ ಹಂಡಿ ಒಡದ ಇಟ್ಟಿವೀ ಅವು ಹೋರಿಗಳು ಅವಲ್ಲ ಕಲಿಸಿದ್ದೀವಿ ವೀಗಾ ಅದೇ ಕೆಲ್ಸನ ಕೆಲಸ ನಮ್ದು
ಹೌದೌದೌದು ಮತ್ತತ್ ಅದ ದೊಡ್ಡಣ್ಣ ಬ ಬಂದಿಲ್ಲ ಸಣ್ಣಣ್ಣ ಯಾರ ಬರ್ತಾವ ಅಂತ ಹೇಳಿದ್ರಿ
ಅವ್ರ್ದ ರಜೆ ಇಲ್ಲಲ್ರಿ ಮೋಹರಮ ಕೊನೆಯ ದಿನ ಕೊಡ್ತಾರ ಅವ್ರ ರಜೆ
ಹೌದಾ ಲಾಸ್ಟ್ನೇ ದಿನ ಕೊಡ್ತಾರ ಹತ್ತನೇ ತಾರೀಕಿಗೆ ಹತ್ತ ಕೊಡ್ತಾರೇಏನ್ರಿ ಹ್ಮ್
ದಿನ ಎರಳ ದಿವ್ಸ ಅ ಆದ ನಟ್ಟಿಗೆ ಇದು ಮೋಹರಮ್ಮ ಕೊನೆಯ ದಿನ ಕೊಡ್ತಾರ ಇವತ್ ಯಾವ ವಾರ ಇವತ್ತ ಬುಧವಾರ ನೆಂತೀನಿ
ಹ್ಮ್ ಬಿ
ಬೇಸ್ರ ಒಂಬತ್ತು ತಾರೀಕು ಶುಕ್ರವಾರ ಹತ್ತು ತಾರೀಕು ಕದಾ ಸಿ ಶುಕ್ರವಾರ ಕೊಡ್ತಾರ ಹೆಜ ಶುಕ್ರವಾರ ಕೊಟ್ರ ಅಂದ್ರೆ ಶನಿವಾರ ಐದು ತ ಎರಡ್ ದಿನ ಮೂರ್ ದಿನ ರಜೆ ಇರ್ತ ಬಂದ್ರ ಬರ್ತಾರ ಬರ್ಲಿಲ್ಲ ಅಂದ್ರೆ ಮತ್ತೇಲ್ಲಿ ಬರದ ಅಂತ ಬಿಟ್ಟು ಅ ಬರಂಗಿಲ್ಲ ಹಾ
ಅ ಅಡ್ಕಕ್ಕೆ ಬಂದಾರನಂತ
ಕೊನೆೆಯ ದಿನ ರಜೆ ಕೊಡ್ತಾರೆ ಏಳು ತಾರೀಖು ಎಂಟನೇ ತಾರೀಕು ಕೊಡಲ್ಲ ಅದೇ ಮೋಹರಂ ಮುಖ್ಯ ದಿನಾನೇ ರಜೆ ಅವ್ರಿಗೆ ಸರ್ಕಾರಿ ನೌಕರ ಇದ್ದರಿಗೆ ಸಾಲಿಯರಿಗೆ ಏ ನಮ್ಮ ಅಣ್ಣ ಮಗ ಕಾಲೇಜ ಸರಿಯಾಗಿ ಬರ ಬರ್ ನಡೆಯವ ಅ ಮೊಹರಮ್ ನೋಡ್ಬೇಕ ಅಂತ ಕಾಯ್ಸಲಿಂದ ಬಂದ ನಾವವು ದೇವ್ರನ ಕಡ ಹೋಗ್ಬೇಕು
ಹ್ಮ್ ಅಲ್ಲ ಕರ್ಕ ಬಂದಿರಲ್ಲಾನ.
ಯಾರು ಯಾರಿಗೆ ಕರ್ಕೊಂದಿಲ್ಲ.
ಇಲ್ಲ ನಿಮ್ಮಣ್ಣ ಮಕ್ಕಳಿಗೆ ಏನ ಕರ್ಕ ಬಾರದಂತ ಅಂತನ ರಾತ್ರಿ ಕರ್ಕೊ ಬಂದಿಲ್ಲ ಅಲ್ಲ ಅಂತ.
ಹ ದೇವ್ರಿಗೆ ಎಲ್ಲಿ ಹುಡುಗರು ಅವ್ ಮಕ್ಕ ಹೊಂಟಿದ್ರಲ್ಲ ಸುಮ್ ಆ ಕತ್ತಲ್ದಾಗ ಎಲ್ಲಿ ಬರ್ತಾರ ಚೆಂಜಿ ಮಾಡಿ ಅಳಾಕತಿಂದಲ್ಲ. ಕರ್ಕೊಂಡು ಓ್ತನಿ ತಗೋಪ್ಪ ಅಂತ ಹೇಳ ಇದಿದ್ದೆವನಿಗೆ ಸುಮ್ಮನೆ.
ಹಾ.
ಎಲ್ಲ ಗದ್ದಲ್ದಾಗ ಬಾಳ ಗದ್ದಲ್ ಇರ್ತದ ದವರು ಅ್ರ ನ್ ಸುಮ್ನೆ ಅದ ಊರ್ ಜನ. ಕಲಿತದಲ್ಲಿ ಆ ಕಡೆ ಈ ಕಡೆ ಕತ್ತಲ್ದಾಗ ಎಲ್ಲೇನ ಕಾಲ್ ತುಳಿದ್ರು ಮಾಡಿದ್ರು ಅಂದ್ರೆ ದಬ್ಬೆ ಅಡಿಕೆ ಅಂತ. ಮತ್ತ ಏನ್ ಮಾಡ್ಬೇಕ.
ಹೌದಲ್ಲ.
ಹಾ. ಅದ್ರಾಗ ದೇವ್ರತ್ಗೊಂಡು ಅ. ಅಂತಲ್ಲಿ ಆಸರ ಕನ್ ಎಲ್ಲ ಸಿಗಿದರು ಅವೇ ಒಂದೊಂದ್ ಟೈಮ್ನಾಗ ಉಸಿರು ಕಟ್ಟಿದಂಗ ಆತು ಒಳಗಲ್ಲಿ ಹೋದಾಗ. ನಮಗೆ ಅವರು ಒಳಗ ಹೋತ್ನಾಗ ಏನಾದ್ರು ಸಂಧ್ಯಾಗ ಸಿಗದ ಬಿದ್ರರು. ಪಿಸುರ ಪರಿಸರ ಆಗಬೇಕು. ಹಾ ತರ. ಅ ಮೂರೇ . ಹಣ್ಣ ಮರ ಮಾತ್ರದ
ಇಲ್ಲ ಇಲ್ಲಣ ನಿಮ್ ಕಡೆ ಮಾಡ ಆಗ್ಲಕ್ಕ ಅಂತ ಹ್ಮ್.
ಕರ್ಕೊಂಡು ಹೋತಿನಿ ತಗೋಪ್ಪ ಅಂದಿದಕ್ ಊಟ ಗಿಟ ಕುಂತಿದ್ದ ಊಟ ಮಾಡ್ಲಾರದೆ.
ಹ್ಮ್.
ಹಾ ಕರ್ಕೊಂಡ್ ಹೋಗತೀನಿ ತಗೋಪ್ಪಾ ಅಂತ ಹೇಳಿದ್ದೆ ಮತ್ತೆ. ಹಂಗೆ ಓದ್ವಿ. ಸುಮ್ಮನ ಆಗ ನೀ.
ಇಲ್ಲಣ ನಿಮ್ ಕಡೆ ಮಾಡ. ಹಾ ಯ ಆಾಗಂತದ ಅದಕ್ಕೆ. ಹ ಬನುೊಂಡದ
ಮತ್ತ ಮತ್ತೆ ನಡದ್ರೆ ಸಮಾಚಾರ. ಹ ಗ್ಯದಲ್ಲ ನಿಮ್ದನು.
ಹಾಗ್ಯದಣ್ಣ ಹಾಗ್ಯದಣ ನಮ್ ದೋಸ್ತ ನಾವು ಹೋಗಿದ್ದೀವಿ ನಾಗಣ್ಣ ಅಂತ ಹೇಳಿ.
ಹ್ಮ ಹಾ
ಹ ಕುಡುದ್ ಬಂದಿವ್ರೀ ಅದೇ ನಿಮ್ ಕಡೆಗ್ ಮಾಡದ ಮಜ್ಜಿ ಕಾಣಕ ಕುಂತ್ರೀ ಕರ್ರಾಗ ಏನ್ ಮಾಡ್ತಾನ ಬಂದ್ರ ಎಲ್ಲಾ ಚಲೋ.
ಮಳೆ ಬಂದ್ರ ಚಲೋ ಅದ ಏನ್ ಮಾಡ್ತೇನ ಮಾಡ ಎಲ್ಲ ಕರ ಮ್ಯಾಗ ಇಳದದ ಬಂದ್ರೆ ಎಲ್ಲಾ ನಾಳೆ ಷಿಂದ ಕೆಲಸ ನಡತ ಹೊಲ್ದು ಬಿತ್ತವು ಮಾಡವು ಏನ್ ಮಾಡ್ತಾನ ಅರಿತೋ ಇನ್ನೊಬ್ಬ ದೋಸ್ತ್ ಪೋನ ಅಚ್ಚಾಕಾತಾನ ಆಮ್ಯಗ ಅಚ್ಚಿತೀನೀ
ಹಯ ಆಯ್ತಣ ಆಯ್ತ ಅಥ್ರ ಕಟ್ ಮಾಡೋಣ
ಸರಿ ತ
ಹಾ